ಹಲೋ ನಮಸ್ಕಾರ ಕೇಳ
ಹಾ ಕೇಳಿಸ್ತಾ ಇದೆ
ಏನ್ ಹ ನಾವು ಚೆನ್ನಾಗಿದ್ದೀವಿ ತಾವು
ನಾವು ಚೆನ್ನಾಗಿದ್ದವಿ.
ಏನ್ ಮಾಡ್ತಾ ಇದ್ದೀರಾ.
ಹಾಗೆ ಸುಮ್ನೆಾಗ ಕೂರ್ತಿದ್ವಿ
ಹಾ ಹಾ ಊಟ ಆಯ್ತಾ.
ಹಾ ಆಯ್ತು ನಿಮ್ದ ಆಯ್ತಾ.
ಹ್ಮ್ ನಮ್ದು ನಮ್ದು ಇಲ್ಲ ಮಲ್ಕೊಂಡಿದ್ದೀವಿ ಎಚ್ಚರಿ ಎಚ್ಚರ ಆಗಿಲ್ಲ ಇವಾಗ ಇದ ನೋಡಿ
ಹಾ ಹೌದಾ ಏನ್ ಮಾಡ್ಕೊಂಡಿದ್ದೀರಾ.
ನಾವು ಇಂಜಿನಿಯರಿಂಗ್ ಗೊದ್ಕೋತಾ ಇದ್ವಿ.
ಹಾ ಹೌದಾ
ನಾನು ಫಾರ್ಮಸಿ ಮಾಡ್ತಾ ಇದ್ದೀನಿ.
ಎಲ್ಲಿ ಇಲ್ಲೇನಾ ಎಲ್ಲಿ
ಬೆಂಗಳೂರಲ್ಲೇ
ಓ ಹಂಗೆ ನಮ್ದು ಕೂಡ ಬೆಂಗಳೂರೆ
ಹಾ
ಹ್ಮ್ ಹ್ಮ್
ನೀವು ಬೆಂಗಗಳೂರಿನಲ್ಲಿನ ಇರೋದು ಅಥವಾ ಬೇರೆ ಕಡೆಯಿಂದ ಬಂದ
ಹಲೋ
ಅಂದ್ರೆ ನೀವು ಇಲ್ಲಿ ಬೆಂಗ್ಗಳೂರ್ನಲ್ಲೇನ ಇರೋದು ಅಥ್ವಾ ಬೇರೆ ಕಡೆಯಿಂದ ಇಂಜಿನಿಯರಿಂಗ್ ಗೋಸ್ಕರ ಬೇರೆ ಕಡೆಯಿಂದ ಬಂದಿರೋದಾ ಹ ನಾವುನು ಅಷ್ಟೆ
ಓ ಹಂಗೆ
ಹ ಅಂದ್ರೆ ಈಗ ನಾವು ಮೈಸೂರ್ ಹತ್ರ ಬರುತ್ತೆ
ಓ ಹಂಗೆ
ಹಾ ಹೌದು
ಮತ್ತೆ ಪ್ರವಾಸಕ್ಕ ಏನು ಹೋಗ್ಬೇಕಂತ ಏನು
ಹಾ ಇದೆ ಪ್ರವಾಸಕ್ ಹೋಗ್ಬೇಕು ಅಂತಾನೇ ಇದೆ
ಹಾ
ಯೋಚನೆ ಮಾಡ್ತಿದೀವಿ ಎಲ್ಲಾ ಸ್ನೇಹಿತರ ಜೊತೆ ಎಲ್ಲಾ ಮಾತಾಡ್ತಾ ಇದ್ದೀವಿ ಈಗ ಎಲ್ಲಾರ ಹತ್ರನೂ ದುಡ್ಡು ಇರೋದಿಲ್ಲ ನಾವೀಗ ನ ಒಬ್ರತ್ರ ಇರುತ್ತೆ ಅಂದ್ರೆ ಒಬ್ರತ್ರ ಇರಲ್ಲ ಅದ್ರಿಂದ ಯಾರು ಹೋಗೋದಿಕ್ ಆಗ್ತಾ ಇಲ್ಲ ಅಷ್ಟೆ
ಹಂಗ ಒಬ್ಬರು ಕ್ಯಾನ್ಸಲ್ ಮಾಡಿದ್ರಿ ಇಡಿ ಪ್ರವಾಸನೆ ಕ್ಯಾನ್ಸಲ್
ಒಬ್ರು ಬರ್ಲಿಲ್ಲ ಅಂದ್ರೆ ಒಬ್ಬರು ಬರ್ತಾರೆ ಒಬ್ರು ಬರಕ್ ಲ್ಲ ಆದ್ರಿಂದ ಆ ಕಾರಣದಿಂದ ನಾವು ಯಾರು ಹೋಗಕ್ ಆಗ್ತಾ ಇಲ್ಲ
ಹ ನಿಜ ಆದ ಕೂಡ ನಿಜಾನೇ
ಹಾ ಹೌದು
ಅಂದಾಗಿ ತಮ್ಗೆ ಇಷ್ಟವಾದ
ಆಹಾರ ಹಾ ಹ ಹ ಹಾ ಆಹಾರ ಆಹಾರ ಅಂದ್ರೆ ನನ್ಗೆ ಕೋಳಿ ತುಂಬಾ ಇಷ್ಟ
ಹಾ ತಿನ್ಬಿಡಿ ಕೋಳಿನೇ
ಕೋಳಿನೇ ತಿನ್ಬೇಕಷ್ಟೆ
ಹ್ಮ್
ಹಾ ಹೌದು ನಿಮಗೇನು ಇಷ್ಟ ಸಸ್ಯಾಹಾರಿ ಎಲ್ಲ ತಿನ್ನಲ್ಲ
ತಿನ್ನಲ್ವಾ
ಹಾ ಸಸ್ಯಾರಿ ಯಾವ್ದು ಇಷ್ಟ ಇಲ್ಲ
ಓ ಹಂಗೆ ಅಂದ್ರೆ ನೀವು ಯಾವ್ದೂ ತಿನ್ನಲ್ಲ ಅಂತಯ್ತು ಸಸ್ಯಾರಿ
ಇಲ್ಲ ತಿಂತೀವಿಯ ಇಷ್ಟ ಇಲ್ಲ ಅಷ್ಟೇ
ಓ ಹಂಗೆ ಹ್ಮ್ ನಮ್ಗೆ ಸಸ್ಯಾರಿ ಅಲ್ಲಿ ಬಂದ್ಬಿಟ್ಟು ನ ರಾಗಿ ಮುದ್ದೆ ಇಷ್ಟ
ರಾಗಿ ಮುದ್ದೆ
ಹ ಮಾಂಸಹಾರಿ ಅಲ್ಲಿ ಬಂದ್ಬಿಟ್ಟು ಕೋಳಿ ಇಷ್ಟ
ಹ ನೀವನು ಕೋಳಿನ
ಹಾ ಹೌದು ನಾವ್ ಕೋಳಿನೇ
ಒಳ್ಳೇದು ಒಳ್ಳೇದು
ಹ್ಮ್ ಮತ್ತೆ ಕಾಲೇಜ್ ಕಾಲೇಜ್ ಇ ಹೋಗಿಲ್ವಾ ಇವತ್ತು
ಇವತ್ತು ಹೋಗಿದ್ದೆ ಇವತ್ತು ಮಾ ನಮ್ಮ ಆ ಶಿಕ್ಷಕಿ ಪಾಠ ಮಾಡಲ್ಲ ಅಂದಿದಕೆ ವಾಪಸ್ ಬಂದ್ಬಿಟ್ಟೆ
ಯಕೆ
ಅವ್ರಿಗೆ ಸ್ವಲ್ಪ ಬೇರೆ ಕೆಲ್ಸ ಇತ್ತಂತೆ ಅದ್ರಿಂದ ಅವರು ಮಾಡೋದಕ್ಕಾಗಲ್ಲ ಇವತ್ತು ಗ್ರಂಥಾಲಯದಲ್ಲಿ ಕುತ್ಕೊಳ್ಳಿ ಅಂತ ಹೇಳಿದ್ರು. ಅದ್ರಿಂದ ಸುಮ್ನೆ ಏನ್ ಮಾಡೋದು ಅಂತ ಬಂದ್ಬಿಟ್ಟು.
ಓಹೋಹ ಗ್ರಂಥ ಎಲ್ಲದ ಇಲ್ಲಿ ಕುತ್ಕೊಂಡು ಓದ್ಬೇಕಲ್ವಾ.
ಇಲ್ಲೂ ಬಂದು ಓದ್ತೀವಲ್ಲಾ.
ಹಾ ಹಾ.
ಹಾ ಹಾ.
ಹ್ಮ್ ಯಾಕೆ ಅಲ್ಲಿ ಓದಿದರೆೆ ಓದು ಅಲ್ವಾ ಅದು.
ಅಲ್ಲಿ ಓದೋದಿಕ್ಕೆ ಅಷ್ಟು ಇಷ್ಟ ಆಗಲ್ಲ.
ಹ ಹಂಗೆ ಟಾಪರ್.
ಹಂಗೆನ್ ಇಲ್ಲಾ.
ಹಾ.
ಹಾ.
ಮತ್ತೆ ಅಪ್ಪಮ್ಮ ಎಲ್ಲಾರ ಚೆನ್ನಾಗಿದ್ದಾರ.
ಹಾ ಎಲ್ಲರೂ ಚೆನ್ನಾಗಿದ್ದಾರೆ.
ಹಾ ಅಡಗೆ ಮಾಡಕ್ ಬರುತ್ತ ತಮ್ಗೆ. ಏನ್ ನಮಗ್ ಅಡ್ಗೆ ಮಾಡಕ್ ಬರೋದಿಲ್ಲ ತಿನ್ನಕ್ ಬರತ್ತ.
ಹ ಒಳ್ಳೆ ಕೆಲ್ಸ ಚೆನ್ನ.
ಹ . ಏನೇನ್ ಬರುತ್ತೇ ತಮ್ಗೆ.
ಒಂದ್ ಏರಡ್ ತರ ಸಾಂಬಾರ್ ಅನ್ನ ಮುದ್ದೆ. ಹ್ಮ್ ಅಷ್ಟೆ ಸಾಕಲ್ಲ ಹಾ ಬರುತ್ತೆ.
ಹ್ಮ ಬೇಹಮ್ ಅಷ್ಟ. ಮತ್ತೆ ಸಾಕ್ಬಿಡಿ ಜೀವನ ಮಾಡೋದಿಕ್ಕೆ ಮುಂದೆ. ಮತ್ತೆ ಗಂಡ ಬೇರೆ ಯಾವತ್ತಾದ್ರು ಅಡ್ಗೆ ಕೇಳಿದ್ರೆ ಅವಾಗ ಏನ್ ಮಾಡ್ತೀರಾ.
ಹಾ ಏನು.
ನಿಮ್ ಗಂಡ ಮುಂದೆ ಬೇರೆ ಬೇರೆ ಯಾವ್ದಾದ್ರೂ ಅಡಿ ಅಡುಗೆ.
ಹಾ ಅಡಿಗೆ ಅಡಿಗೆ. ಹಾ ಅವಾಗ ಯಾರಾದ್ರೂ. ಆಗ ಕೇಳಿದ್ರೆ ಬೇಕಂದ್ರೆ ನಾನು. ಅ ನೋಡ್ಕೊಂಡು ಎಲ್ಲಾದ್ರೂ ಆನ್ಲೈನ್ಲ್ಲಿ ನೋಡ್. ಕಕೊಂಡ್ ಮಾಡ್ಕೊಡ್ಬೋದು ಹಾ. ಮತ್ತೆ. ಹೇಳಿ. . ಹಲೋ. ಕೆಳಸ್ತಿದಿಯ ಯಾರು. ಯಾರು ಊಟ ಮಾಡಲ್ಲ. . ಇದೆಲ್ಲಾ ಬೆಂದ ಮೇಲೆ ಹಾಕೋದು. ಮಹಾದೇವ. ಹಲೋ ಹಲೋ. ಹಲೋ. ಈವ ಏನು ಕೇಳಿಸ್ತಾನೆ ಇಲ್ವಲೆ. . ಹಲೋ. ಏನು ಕೇಳಿಸ್ತಿಲ್ಲ ಗುರು. ಹ್ಮ . ಹ್ಮ ಇಲ್ಲ ವರ್ಥ್. ಕಾಲಿಂಗ್ ಪ್ರೋಗ್ರೆಸ್ ಇರ್ಲಿ ಅಲ್ವಾ ಕಾಲಲ್ಲಿ ಟೆನ್ ಮಿನಿಟ್ಸ್ ಆಗೋವರ್ಗೋ. ಹಾ ನಲ್ಲ ಐತೆ. ಹಲೋ ಸಿಕ್ಸ್ ಹ್ಮ್ ವಾಟ್ಸಆಪ್- ದ ನಂಸರ್ ಪಾಸ್ ವರ್ಡ್ ಹೇಳು ಹಾ ಬ್ಲಾಕೆಗಿ ಹಾಕಿದ್ದೀನಾ ಬರ್ತೇನೊ ಹ ಹ ಇಲ್ಲೇ ಎಲ್ಲೇ ಬಿಸಿ ಅಯ್ತಿ. ಕ ಮತ್ತೇನು ಕೇಳಿಸ್ತಿಲ್ಲ ಅಂತ ಹಲೋ ನಿಮ್ಮ ಧ್ವನಿ ಕೇಳಿಸ್ತಿಲ್ಲ ಅಂತ ಬೊರ ಅವನ್ನ, ನೆಟ್ವರ್ಕ್ ಹಿರೋ ಕಡೆ, ಬ ಳಿತಿದಿನಿ ಹ ಹ್ಮ ಇಲ್ಲ ಹ್ಮ ಟೆನ್ ಮಿನಿಟ್ವರೆಗೂ ಕಟ್ ಮಾಡ್ಬಿಡಿ ಅಂತ. ಇರಬಾರದು ಪೂಜಾ ಇದ್ರೆ ಏನಾಗುತ್ತೆ ಈ ಕೆಲ್ಗಡೆ ಸ್ಕ್ರಾಚ್ ಆಗುತ್ತೆ. ಹಾ- ಅದು- ನಾ -ನಾನ್ಸ್ಟಿಕ್ ಅಲ್ವಾ. ಹ ಹ್ಮ್ ಎಲ್ಲ ಪ್ಲಾಸ್ಟಿಕ್ ನಾ ಅದು ಸುಟ್ಟೋಗುತ್ತೆ ಪ್ಲಾಸ್ಟಿಕ್ ಸ್ಕೂಲ್, ಮೆಲ್ಟ್ ಆಗ್ಬೋದ ಅವತ್ ಎಷ್ಟು ನಿಧಾನಕ್ಕೆ ಮಾಡಿದ್ದು. ಹ ಚ ಮಾಡಿಯಾ ಮಾಡು ಮೈ ತೊಡಕಬೇಕ